ಹಲೋ ಹಲೋ
ಹಾ ಹಲೋ ಹೇಳ್ ಆಕಾಶ್.
ಕಟದಾ
ಏನ್ ಇಲ್ಲ ನೋಡಪ್ಪಾ ನೀನ್ ಹೇಳ್ಬೇಕ್ ಆರಾಮ ಎಲ್ಲಾ.
ಹ್ಮ್ ಆರಾಮ್ ನೀವು.
ನಾನು ಆರಾಮಿದ್ದೆ ನೋಡ್ರಿ. ಊಟ ಆಗೆದ್ ನಿಂದ. ಹಾ
ಮನ್ನಯರದ್ ಆಯ್ತ ಊಟ.
ಹಾ ಎಲ್ಲಾರ್ದು ಆಗ್ಯಾದ್ ನೋಡ್ರಿ.
ಹೌದಾ.
ಹಾ
ಎನ್ ಮಾಡಕೈತಿ.
ಏನ್ ಇಲ್ಲಪ್ಪಾ.
ಎನ್ ಸ್ಟಡಿ
ಸ್ಟಡಿ ಚಲೋ ನಡದ್ ನಿಂದ.
ಹ್ಮ್ ನಮ್ದ್ ನಡ್ದ
ಹಾ
ನಿವ್ ಇಗ್ ಊಟ ಮಾಡಿದ್ವಿ.
ಹಾ ಹಾ ಹಾ
ಹ್ಮ್ ಊಟ ಮಾಡಿ ಈಗ್ ಒಂದ್ ಸ್ವಲ್ಪ ಹೊರಗ್ ತಿರಗಾಡಿ.
ಹ್ಮ್
ಹ್ಮ್ ಮೇಡಮ್ ನೋಡ್ಸ್ಕೊಟ್ರ ಬರಿಯಕ್ಕೆ ಹೇಳಿ.
ಕೊಟ್ರಾ.
ಹ್ಮ ನ ನೋಡ್ಸ್ಕೊಟ್ರ ಬರಿಬೇಕು.
ಹಾ ಹಾ ಹಾ ಹಾ
ಇ ಬಾಳ ನೆಫನ್ ಅದ ಕೇಚಿದೆ
ಹ್ಮ ಹಾ ಹಾ
ಅದ್ರಗ ಜಗ್ಗೆ ಅವು ನೋಟ್ಸ್ ಬರಿ ಅದ್ರ.
ಹಾ
ನೋಟ್ಸ್ ಜಗ್ಗಿ ಅದೇ ಹಂಗೆ ಬರೆದೆ.
ಹಾ ನೋಡ್ ಬಾಳ್ ಅದ ಬರೆಯೋದು.
ಬರಕೈ್ತಿವಿ ಇನ್ನ ಅದ್ರಾಗ್ ಒಂದ್ ಮೂರ್ ದಿನ ಟೈಮ್ ಕೊಟ್ರ ಅವರು.
ಹಾ ಹಾ ಮೂರೇ ದಿವ್ಸ.
ಹ್ಮ್
ಹ್ಮ್ ಹ್ಮ್
ಮೂವರ್ ದಿನ ಕಂಪ್ಲೀಟ್ ಮಾಡ್ ತೋರ್ಸಬೇಕ್ ಅಂತ ಹೇಳರ.
ಹಾ
ಮೂರ್ ದಿನದಾಗ ಕಂಪ್ಲೀಟ್ ಮಾಡಿ ತೋರ್ಸಕ ಅಂತ್ ಹೇಳ್ಯಾರ ಮೇಡಮ್
ಮೂರೇ ದಿವ್ಸದಾಗ ಹೆಂಗತದ್ ಭಾಳ ಅದ್ ಬರೆದ್
ಬರಿಬೇಕ್ ಅಂತ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡ್ರ ಅವ್ರು ನೋಡಿದ್ರ ಮೇಡಮ್.
ಹಾ
ಹ ಮಧ್ಯಾಹ್ನ ಬಿಡ್ತದಾಗ್ ಅಲ್ಲ ಯಲ್ಲ ಕಾಲಜ್ ಮಧ್ಯಾಹ್ನ ಬಿಡ ಹದ ಏನ್ ಮಾಡ್ತರಿ ನೀವು.
ಹಾ ಮಧ್ಯಾಹ್ನನೆ ಬಿಡ್ತ ಅ ಅದುರತ್
ಅಲ್ಲಾ ಈಗ್ ಹೋಗಿ ಎ ಏನ್ ಮಾಡ್ತ ಎಲ್ಲಾ ಚತ್ ಕುಂತ್ ಬರಿಬೇಕು ಬ ನಾವ್ ಎಲ್ಲಾ ಕೇಳಿದ್ವಿ. ಮೇಡಮ್ ಮೂರ್ ದಿನದ ಆಗಲ್ರಿ ನೋ ಬರದಂಗೆ ಆ ಹುಡುಗರೆಲ್ಲ ಕೇಳಿದ್ವಿ ಮೇಡಮ್ ಅಷ್ಟ ಅದ್ರ ನ ಹೋಗಿ ಏನ್ ಮಾಡ್ತರಿ ಎಷ್ಟ ದಿನ ಅದ್ರ ನಾಳೆ ಸಂಡೆ ಆದ. ಕಾಲಿ ಇರ್ತ್ರಿ.
ಹ್ಮ್
ಬರಕ್ಗಲ್ಲ ಹಂಗಿಗಂತ ಅಂದ್ರ.
ಹ್ಮ್
ಆಯ್ತ್ರಿ ಅಂತೇಳಿ ನಾವು್ ನೋಡುದ್ರ ಎಲ್ಲಾರು.
ಹಾ
ಹ್ಮ
ಹ್ಮ್ ಹ್ಮ್
ಹಯ್ ತೋರ್ಸ್ಬೇಕು ಬರ್ತಾರ್ ಸು ಮಂಗ್ಗಳಾರ್ ಮಂಗ್ಗಳವಾರ ದಿನ ಬರ್ತಾರ.
ಮಂಗಳವಾರ ಬರ್ತಾರನು.
ಹಾ ಮಂಗಳವಾರ ಬರ್ತಾರೆ ಶನಿವಾರ ಸಂಡೇ ಸೋಮವಾರ. ಮೂರ್ ದಿಂದಗ್ ಬರಿಬೇಕು
ಹಾ ಹಾ ಹಾ ಹಾ
ಹ್ಮ್ ಬರೆಕತ್ತಿನ್ ಸೊಸಕಾಸ್ ಅಂಗೇ.
ಹಾ ಹಾ
ನಾ ಇವತ್ ಬಂದು ಹೇಳಬೇಕ್ಯಾರ ಮೇಡಮ್ ಕ್ಲಾಸ್ ಹೇಳಿದ್ರೆ.
ಹಾ
ಕ್ಲಾಸ್ ಹೇಳಿ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿ ಹೋಗ್ಯಾರ. ಬರ್ಕಂಬರಿ ಅಂತ ಹೇಳ್ಯಾರ. ಆಯ್ತರಾ ಅಂತ್ ಹೇಳಿ ಒಡಗ
ಹುಡುಗರೆಲ್ಲ ಆಯ್ತ್ ಅಂತ್ ಹೇಳಾರ.
ಹಾ ಹುಡುಗರ್ನೆಲ್ಲ ಫಸ್ಟ್ ಒಲ್ಲೇ ಮೇಡಮ್ ಆಗಲ್ರಿ ಇನ್ನ ಒಂದ್ ಐದ್ ಅರ್ ದನ ಟೈಮ್ ಕೊಡ್ರಿ ಅಂತಂದವು.
ಹಾ
ಇಲ್ಲ ಹೇಳ್ತಿದ್ರ ಮಂಗ್ಗಳೂಾರದಿಂದ ನೀ ತೋರ್ಸ್ಲಿಬೇಕ ಎನಿ ಕಂಡೀಷನ್ ಇಲ್ಲಾಂದ್ರೆ ಪ್ರಿನ್ಸಿ ಕಂಪ್ಲೇಂಟ್ ಮಾಡತ್ ಅಂದ್ರ.
ಹಾ ಹಾ
ಪ್ರಿನ್ಸಿ ಅದ್ರಾಗ್ ಪ್ರಿನ್ಸಿ ಎರಡ್ ದಿನ ಆಯ್ತ್ ಬಂದಿಲ್ಲ. ಅವ್ರನ್ ಬರ್ತಾರ ಮಂಗಳವಾರ ದಿನ ಮತ್ತೆ ಅವ್ರ ಅವರು ಈ ಪ್ರಿನ್ಸಿಪಲ್ ಅಂದ ಅಂದ್ರ ಅವಾಗ ಆಯ್ಕ ಕೊಡ್ತಾರ ಮೇಡಮ್ ಎಲ್ಲ ಅಂದ್ರೆ.
ಮತ್ತ್ ಏನೋ ಇದು ಸ್ಟೇ ಕಕೊಂಡ್ ಹಾಕ್ತನ್ ಅಂದ್ರಂತ್ ಹಾಕಿಲ್ಲ.
ಏ ಹಾಕ್ತಾರ್ ಬ ಹಾಕ್ತಂತ ಹೇಳ್ಯಾರ ಇನೊಂದು ಹತ್ತು ದಿನ್ದಾಗ ಬರ್ತವ ಅಂತ ಹೇಳ್ಯಾರ ಅ ಷ್ಟೇ ಫಂಡ್
ಮತ್ತವ್ ಏನ್ ಸೀ ಹಾರ ಗೇ ಕೇಳಿದ್ರೆ ಅವ ಮೂರೇ ತಿಂಗಳು ಬರ್ತವ ಮೂರೆ ಸಾವಿರ ಬರ್ತಾವ ಹಂಗ್ ಹಿಂಗ್ ಅಂತ ಹೇಳನ.
ಹ್ಮ್ ಇಲ್ಲ ಐದ್ ತಿಂಗಗಳ್ದ ಬರ್ ಸ್ಟೇ ಫಂಡ್
ಅವ್ ಮೂರೇ ತಿಂಗಳು ಅಂತನಪ್ಪ.
ಆಯ್ ಬರ್ ಸ್ಟಿಪೆಂಡ್ ನಾವ್ ಬ ಕಾಲೇಜ್ಗೆ ಹೋದಐತಿ. ಎರಡುವರೆ ತಿಂಗಳದ್ದು ಆಕಾರ್ ಅಷ್ಟೇ. ಎರಡು ಆರು ತಿಂಳ ಆಯಕ್ಯಾರ ನೀನ್ನ ಐತ್ ತಿಂಗಳದು ಬರ್ಬೇಕ. ಮನೆ ಪ್ರಿನ್ಸಿ ಕಂಪ್ಲೇಟ್ ಮಾಡಿವಿ. ಸರ್ ಆತದ್ ರಾಯ್ಕೋಡ್ರಿ ಆಕ್ಸ್ರ ಅಂತ ಹೇಳಿವಿ. ಅವ್ರನು ಈಗ್ ಇಲ್ಲಾಂದ್ರೆ ತಿಂಗಳ ತಿಂಗಳ ಆಗ್ತಾರ್ ಅವರು.
ಹ್ಮ
ಈ ಹುಡುಗರು ಒಂದೊಂದು ಅಟೆಂಡೆನ್ಸ್ ಶಾರ್ಟೇಜ್ ಆತಾವಲ್ಲ.
ಹ್ಮ್ ಶರ್ಟೆಜತ್ತು.
ಹ ಹಲ್ಲ್ ಟಿಕೆಟ್ ಬರಲ್ಲ ಹಂಗಾಗಿ ನೀವು ನಾನೇ ನೀವ್ ದನ್ನ ಕಾಲೇಜ ಬರರಿ ತಿಂಗಗಳ ತಿಂಗಗಳ ಮೂವತ್ತೊನೇ ತಾರೀಕು ನಿಮ್ ಏನ ಕಂಡೀಷನ್ ನಿಮ್ ಅಕೌಂಟ್ಕ್ಕ ಸಾವಿರ ರೂಪಾಯಿ ಬಿಳಂಗ ಮಾಡತನಿ. ಅಂದ್ರ ಅವರು. ಎವಡುು ಒಂದ್ ದಿನ ಕಾಲೇಜ್ ತಪ್ಪತಾದ್ರ ಗೈ ಐದು್ ರರುಪ ಅಂದ್ರ ಮತ್ತೆ ಅವ್ರ ಹಾಲ್ ಟಿಕೆಟ್ ಬರಲ್ಲ ಅವ್ರ ಇದ್ ಅತ್
ಹ್ಮ್ ಹ್ಮ್ ಹ್ಮ್
ಹ ಸ
ಹೌದಾ
ಹಾ
ಒಂದ್ ಪರ್ಸಂ ಸೆವೆಫೈರ್ ಪ
ಸೆವೆಂಟಿಫೈವ್
ಸೆವೆಂಟಿ ಫೈವ್ ಬರ್ಬತ್ತ ಹ್ಮ ಹ. ಹ್ಮ್ ಹ್ಮ್
ಹೋಗಿದ್ದ ಕಾಲ್ಯಾಕ್ಕ್.
ಹಾ ಹೋಗಿದ್ದೇವತ್ತೆ ಸ್ಪೋರ್ಟ್ಸ್ ಆಡ್ಸಿದವತ್ತು
ಹ್ಮ್ ಯಾವ್ದ ಅಳ್ ಸಿರಪ್ಪಾ.
ಹ್ಮ್ ಹ ಕ್ರಿಕೆಟ್ ಆಡ್ ದೆ ರಮೇಶ್ ಸರ್ ಜೊತೆ ಕ್ರಿಕೆಟ್ ಚಡದೆವತ
ಹ
ಹ್ಮ್
ನಮ್ ಕಾಲೇಜ್ ಅವ್ರ ಇವತ್ತು ಶಡ್ ಅಲ್ಲಾ ನಮ್ ಪ್ರನ್ಸ ಎಲ್ಲಾ ಶಡ್ ಸಲಾಗ ಶನಿವಾರ ಸಲಾಗ ಎಲ್ಲಾ ಒಂದ್ ಜನ ಸ್ಪೋರ್ಟ್ ಶೂ ಸ ಇದಿಟ್ಕಂಬ್ರಿ ಅಂತ ಹೇಳಾರ.
ಹ್ಮ್
ಣ್ ಸ್ಪೋರ್ಟ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡಿಸ್ತೀವಿ. ಮಾಡ್ತೀವಿ ನಮಸರ್ ನ್ ಬಂದಿರ ಆಡಾಕ ನಮ್ಸರಿ ಸರ್ ಹಡ್ ಬರುವ ಎಲ್ಲಾ ಸುಡ್ಗರ ಕಲ್ತ್ ಮ್ಯಾಸ್ ಮಾಡಿ ಆಡಿದ್ವಿ.
ಹ್ಮ್
ಚಲೋ ಆಡ್ವಿ ಹೆಂಗನವತ್ತ ಎರಡ್ ಮುರ್ ಎರಡ್ ಮೂರ್ ಮೇತ್ ಆ್ವ.
ಸರಗಾಡಿ ರೀ ಸರಗಾಡಿ ಇಲ್ಲವತ್ತು
ಹಾ
ಹ್ಮ್
ಹ
ಮತ್ತ್ ಏನು ಓದದ್ ನೋಡ್
ಹ್ಮ್ ನೋಡ್ಸ್ ಬರ್ಬೇಕಾಗ ಹ ಹಓದ್ ಮತ್ತೆ ಎಕ್ಸಾಮ್ ಅವ ಮತ್ತೆ ಒಂದ್ ತಿಂಗ್ಳಾಗಗ್ಬಿಟ್ಟ ಎಕ್ಸಾಮ್ ಅವ.
ಯಾವಾಗ
ತಿಂಗಗಳ ಬಿಟ್ಟದ ನನ್ ತಿಂಗಗಳ ಬಿಟ್ಟು.
ಇನ್ನೊಂದು ತಿಂಗಳ ಇನ್ನೊಂದು ತಿಂಗಳ.
ಹ್ಮ ಹಾ ಅದನ್ ತಿಂಗಳ ಮುಗೀತಂದ್ರ. ಅದಂದ ತಿಂಗಳ ಮುಗಿತ ಅಂದ್ರ.
ಹ್ಮ್
ಆಯ್ತಾ ಆಮಲ್ಲ ಹಾಸ್ಪಿಟಲ್ ಗೋತೀವಿ. ನಮ್ ಜೂನಿಯರ್ ಬರ್ತ್. ತ್ತ
ಹ್ಮ್
ನಮ್ ಜೂನಿಯರ್ ಬಾಟಿಗೆ ಆಟತಿಗೆ ಹಾಸ್ಪಿಟ್ಲ್ ಹಾಕಿರ್ತಾರ ನಮ್ಗ.
ಹ್ಮ್ ಜೂನಿಯರ್ ಬರಟಿಗೆ ಹಾಕಿರ್ತಾರ ಬಿಡು.
ಹ್ಮ್ ಅವ್ರ ಜೂನಿಯರ್ ಅಪ್ಲಿಕೇಶನ್ ಬಿಟ್ರ ಈ ತಿಂಗಳ ಲಾಸ್ಟ್ ಲಾಸ್ಟ್ ಮೂವತ್ತನೇ ತಾರೀಕ್ ತಕದ ಸೆಲೆಕ್ಷನ್ ಅಪ್ಲಿಕೇಶನ್ ಹಾಕದ. ಹಾ
ಹಾ ಹಾ
ಹಾ ಹಾ
ಅಂದ್ರ ಅಪ್ಲಿಕೇಶನ್ ಮತ್ ನಮ್ ತಮ್ಮನ ಒಬ್ಬಂದ ಹಾಕ್ಬ
ಹ್ಮ್ ಹಾಕಾಕ್.
ಅದೇ ಮತ್ತೆ ಏನೇನ್ ಬೇಕತ
ಅಪ್ಲಿಕೇಶನ್ ಹಾಕಕ್ಕ. ತ್ರೀ ತ್ರೀ ಶರ್ಟ್ ಅಣ್ಣ
ಹಾ
ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ.
ಹ್ಮ
ರೋಲರ್ಗಳ ಮಾಡಿರಬೇಕ.
ಹ್ಮ್
ಮತ್ತೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಇರಬೇಕು. ಫೋಟೋ ಆರ್ ತೊಳ್ಕೊಂತಾ ಇರ್ಬೋದು. ಪಾಸ್ ಬುಕ್ಕ
ಹಾ
ಎಲಸ್ ಬೇಕ್ತವ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಆಮೇಲೆ ವಾಲೈ. ಬೀದರ್ ಹೋಗು ಹೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರ ನೀವು ಅಪ್ಲಿಕೇಶನ್ ಆಕಿ. ಕೆ ಒನ್ನ ಈ ತಿಂಗಳ್ ಲಾಸ್ಟ್ ಐತೆ ಮತ್ತ್ ಹದನೇಳನೇ ತಾರೀಕು ಇದ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ ಬಗಾರೋ ಕಬಕ್ ನಲ್ಲ ನಿಮ್ ಒರಿಜಿನಲ್ ಮಸ್ತ್ ತಗೊಂಡ್ ಹೋಗ ಮತ್ತೆ ಮತ್ತೆ ಹಾ
ಹ್ಮ್ ಅದ್ ಬೀದರ್ ದ್ಬಳಕ್ ಮತ್ತ ಏನ್ ಮಾಡ್
ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರ ಅಲ್ಲಿ ಹ್ಮ ಎಲ್ಲ ಒರ್ಜಿನಲ್ ಹೋಗ್ಬೇಕ್ ಇಲ್ಲಿ ಮತ್ತೆ ನಿಮ್ದ ಆ ಇದು ಟೆಂತ್ ಮಾಸ್ ಕಾರ್ಡ್ ಆಧಾರ್ ಕಾರ್ಡು. ತ್ರೀ ಸೆವೆಂಟಿ ಒನ್. ಆ ಸರಫಿಕಟ್ ಟ ನೀನ್ ಫಾರ್ಮದಫಲಪ್ ಮೆ ತಲ್ಲಾ ನಡತದ್ ಇರ್ಲಕ್ಕ ಅಂದ್ರ ನ ಬಟ್ ಅದ್ಕೊಂದು ಒಂದ್ ಹತ್ತ್ ಪರ್ಸೆಂಟ್ ಹತ್ತ್ ಪರ್ಸೆಂಟ್ ಹಂಗ್ ರೈತರದ ಮಕ್ಕಳ ಅಂತೇಳಿ ತಗೊಂತಾರ
ಹಾ ಹಾ ಹಾ
ಒಂದ್ ಸ್ವಲ್ಪ ರಿಸಲ್ಟ್ ಕಮ್ಮಿ ಇದಾರ ಸಮತಿಗೆ ಈಗ ರೈತ ಮಕ್ಳಾರ ರೈತ ಮಕ್ಳಿಗೆ ಇಷ್ಟು ಪರ್ಸೆಂಟ್ ಅಂತ್ ಇದಾರತಲ್ಲ ಹ ಫಿಫ್ಟಿ ಪರ್ಸೆಂಟ್ ರೈತ ಮಕ್ಕಳಿಗೆ ಇರ್ತದ ಗ್ರಾಮೀಣ ಕಲ್ತ್ ಬಂದಾಗ ಹಂಗಾಗಿ ಇದ್ ಬೇಕತಾ ಅಲ್ಲಿ ಹೋಗಿ ಮತ್ ಅವ್ರರು ನೋಡ್ ಲ್ಲ ಮತ್ತೆ ಡೂಪ್ಲಿಕೇಟ್ ತಗೊಂಡ್ ಹೋಗಿದ ಅಂದ್ರೆ ಅವಲ್ಲಿ ರಿಜೆಕ್ಟ್ ಮಾಡ್ತಾರ. ಏನೇ ಕಂಡಷನ್ ನೀನು ಹ್ಮ ವರ್ಜನ್ ವಯಲೇ ಬೇಕಲ್ಲಿ. ಮತ್ತೆ ಒಂದ್ ಎರಡ್ ಸಟ್ ಜೆರಕ್ಸ ವಾಯಿಬೇಕು. ಹಾ
ಹ್ಮ್ ಸರಿ ಸ ಸರಿ ಸರಿ ಮ ನ ನಿನಗ್ ಮತ್ತೆ ಇನ್ಫಾರ್ಮ್ ಮಾಡಕ್ ಟಮ ಹಕ್ತಿಂತ ಈರ ಊಟ ಮಾಡಕ್ ಹೊತೀ ಹಾ ಸರಿ ಇಡ್ಳಲಿ. ಹ್ಮ್